ಹಲೋ ನಮಸ್ಕಾರ ನಿಮ್ ಹೆಸ್ರು
ರೂಪಾ ಅಂತ ನಿಮ್ ಹೆಸ್ರು
ನಮ್ ಹೆಸ್ರು ಪದ್ಮಿನಿ ಅಂತ
ಊಟಾ ಅಯ್ತಾ
ಆ ಆಯ್ತು ನಿಮ್ದ್ಆಯ್ತಾ ಹ್ಮ್ ನಾನು ಸುಮ್ನೆ ಕುೂತ್ಕೊಂಡು ನೀವ್ ಏನ್ ಮಾಡ್ತಿದಿರಾ ಹ್ಮ್ ಎಲ್ಲಿ ನೀವಿರೋದು ನಿಮ್ಮನೆ ಇರೋದು
ನಾನಿರೋದು ದೊಡ್ಡಬಳ್ಳಾಪುರ ಅಲ್ಲಿ ನೀವು
ನಾನ್ ಗೌರಿಬಿದ್
ಹೌದಾ
ಹ್ಮ್
ಏನ್ ಮಾಡ್ಕೊಂಡಿದ್ದೀರಾ
ನಾನು ಆ ಇದು ಓದ್ತಾ ಇದ್ದೀನಿ ಬಿ ಎಸ್ ಸಿ ಓದ್ತಾ ಇದ್ದೀನಿ
ಹ್ಮ್
ಹ್ಮ್ ನೀವೇನ್ ಮಾಡ್ತಿದ್ದೀರಾ
ನಾ ಸೆಕೆಂಡ್ ಸೆಕೆಂಡ್ ಪಿ ಯು
ಓ ಸೆಕೆಂಡ್ ಪಿ ಯು ಒದ್ತಿದ್ದೀರಾ
ಹೌದು
ಇವಾಗ ಸ್ ಸ್ಟಾರ್ಟ್ ಆಗಿರದ ಇಲ್ಲ ಅಂದ್ರೆ ಎಕ್ಸಾಮ್ ಬರ್ದಿದ್ರ
ಇಲ್ಲ ಇವಾಗ ಸ್ಟಾರ್ಟ್ ಆಗಿರೋದು
ಹ್ಮ್ ಹೆಂಗಿದೆ ಸೆಕೆಂಡ್ ಪಿ ಯು ಸ್ಟಾರ್ಟಿಂಗ್ ಎಲ್ಲ
ಭಯ ಆಗ್ತಿದೆ ಹೆಂಗಿರುತ್ತೋ ಗೊತ್ತಿಲ್ಲ
ಏನಿಕ್ಕೆ ಭಯ
ಇನ್ನು ಇವಾಗ ಎಲ್ಲ ಸ್ಟಾರ್ಟ್ ಆಗಿರೋದು
ಹ್ಮ್ ಏನನ್ ಭಯ ಪಡ್ತೀರಾ ಇನ್ನು ಸೆಕೆಂಡ್ ಪಿ ಯು ಮುಗಿಯೊ ವಾಗ ಎಕ್ಸಾಮ್ಸ್ ಎಲ್ಲ ಅವಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ ಅಷ್ಟೆ ಭಯ ಏನ್ಪಡೊ ಅಂತದ್ದಿಲ್ಲ
ಅಂದ್ರೆ ಸೈನ್ಸು ಮ್ಯಾಥ್ಸ್ ಸ್ವಲ್ಪ ಕಷ್ಟ ನನ್ಗೆ ಅದಕ್ಕೆ ಭಯ
ಹ್ಮ್ ಹ್ಮ್ ಓದ್ಕೊಳ್ಳಿ ಇವಾಗ್ ಇನ್ ನಾನ್ ಹೆಂಗಿದ್ರು ಇವಾಗ ತಾನೇ ಸ್ಟಾರ್ಟ್ ಆಯ್ತು ಅಂತೀರಾ ಓದ್ಕೊಂಡ್ರೆ ಸರಿ ಹೋಗುತ್ತಲ್ಲ ಹ
ಹ ಟ್ಯೂಷನ್ ಹೋಗ್ತೀನಿ ನಾನು
ಮತ್ತೆ ಇನ್ಯಾಕೆ ಭಯಾ
ಸ್ವಲ್ಪ ಭಯ ಸ್ಟಡೀಸ್ ಅಂದ್ರೆ ಸ್ವಲ್ಪ ಭಯ
ಹ್ಮ್ ಪಸ್ಟ್ ಪಿಯು ಅಲ್ಲೆಲ್ಲಾ ಚೆನ್ನಾಗ್ ಮಾಡಿದ್ರಾ
ಹಾ ಚೆನ್ನಾಗ್ ಮಾಡಿದ್ದೆ
ಹ್ಮ್ ಮತ್ ಯಾಕೆ ಮ್ಯಾತ್ಸ್ ಇತ್ತಲ್ಲ ಅವಾಗುನು ಹ್ಮ್ ಮತ್ತೆ
ಹೇಳ್ಬೇಕು ನೀವೆ
ಹ್ಮ್ ನೀವು ಎಲ್ಲಿ ಅಂದ್ರೆ ಮನೆಯಿಂದ ಹೋಗ್ ಕಾಲೇಜ್ಗೆ ಇಲ್ಲಾಂದ್ರೆ ಹ್ಮ್ ಹತ್ರನಾ ನಿಮ್ ಕಾಲೇಜ್ ಮನೆಗೆ
ಹತ್ರ ಹತ್ರ ಬೈಕಲ್ ಹೋಗಿ ಬೈಕಲ್ ಬರ್ತೀ
ಓ ಆ ಗಾಡಿ ಓಡ್ಸಕ್ ಬರುತ್ತಾ.
ಹಾ ಬರುತ್ತೆ
ಹ್ಮ್ ಮತ್ತ ಕಾರು ಓಡುಸ್ತಿರ.
ಹ್ಮ್ ಇನ್ನ ಕಲಿಬೇಕು.
ಹ್ಮ್ ಹ್ಮ್ ಮತ್ತೆ ಇನ್ನೇನು. ನಿಮ್ಮ್ ಮನೆಯಲ್ಲಿ ಹೌದು ನಿಮ್ ಇನ್ನ ಹದ್ನೆಂಟು ವರ್ಷ ಆಗಿಲ್ ಆಗಿದ್ಯಾ.
ವರ್ಷ ಆಯ್ತು ನೈನ್ಟೀನ್ ಬಿದ್ದಿದೆ
ಹ್ಮ್ ಹ್ಮ್ ಹಂಗಾದ್ರೆ ಉಡ್ಸ್ಬೋದು.
ಹ್ಮ್
ಹ್ಮ್
ಹ ಸೆವೆಂಟೀನ್ಂದಾನು ಓಡುಸ್ತಿದಿನಿ.
ಆತರ ಎಲ್ಲಾ ಯಾಕ್ ಮಾಡಕ್ ಹೋಗ್ತಿರ ಮಾಡ್ಬಾರ್ದಲ್ವಾ ಆತರ ಎಲ್ಲಾ. ನಿಮ್ಮನೇಲ್ ಕೊಟ್ ಅಂದ್ರೆ ನಿಮ್ಮನೇಲ್ ಕೊಟ್ರ ಗಾಡಿ. ಹ ಓಡ್ಸ ಕರ್ ಹ್ಮ ಟ್ರಾಫಿಕಲೆಲ್ಲಾ. ಎತ್ಕೊಂಡ್ ಹೋಗ್ತಿದ್ರಾ ಆವಾಗ. ಹ್ಮ್ ಮತ್ತೆ
ಏನಿಲ್ಲ ಹೇಳ್ಬೇಕು.
ಹ್ಮ್ ಎ ಏನಾದು ಎಲ್ಲು ಹೋಗಿಲ್ವಾ ಟ್ರಿಪ್ ಫಸ್ಟ್ ಪಿ ಯು ಆದ್ಮೇಲೆ. ಪ್ರವಾಸ ಎಲ್ಲೂ ಹೋಗಿಲ್ವಾ ನೀವು.
ಉ ಹು ಇಲ್ಲ ನಾನು ಇನ್ಸ್ಟಾ ಲಾಕ್ಸ್ ಮಾಡ್ತೀನಿ. ಹೌ
ಅಂಗೆ ಮಿನಿ ಬ್ಲಾಕ್ಸ್ ಅಂತ ಯಾವ್ದೋ ಬಂದಿದೆಲ್ವಾ ಆ ತರದ.
ಹಾ ಹೌದು ಮಿನಿ ಲಾಕ್ಸ್ ಮಿನಿ ಲಾಕ್ಸ್ ಮಾಡ್ತೀನಿ.
ಹಾ ಹ್ಮ್ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ.
ನೀವು ನೀವೇನ್ ಮಾಡ್ತೀರಾ.
ನಾ ಅದೇ ಹೇಳ್ದೆ ಅಲ್ವಾ. ಬಿ ಎಸ್ ಸಿ ಮಾಡ್ತಾ ಇದೀನಿ ಇವಾಗ ಅದಾದ್ಮೇಲೆ ನೋಡ್ಬೇಕು. ಏನ್ ಮಾಡದು ಅಂತ
ನಿಮ್ಗೆ ಇಂಟ್ರೆಸ್ಟ್ ಇದ್ಯ ರೀಲ್ಸ್ ಎಲ್ಲಾ.
ನಾನು ಮಾಡ್ತೀನಿ ಅಂದ್ರೆ ಅದನ್ನ ಪೋಸ್ಟ್ ಎಲ್ಲ ಮಾಡಲ್ಲ ಬರೀ ನಾನ್ ಮಾಡಿಕೊತೀನಿ. ಅಷ್ಟೇ ಫೋನಲ್ಲಿ.
ಪೋಸ್ಟ್ ಮಾಡ್ಬೊದಲ್ವಾ.
ಅದೇನೂ ಇನ್ನ ಇಂಟ್ರೆಸ್ಟ್ ಆಗಿಲ್ಲ ನನ್ಗೆ ಅದ್ರ ಮೇಲ್ ಅಷ್ಟು.
ಮನೇೆಯಲ್ಲಿ ಪರ್ಮಿಷನ್ ಇಲ್ವಾ.
ಮನೇಲಿ ಏನ್ ಅನ್ನಲ್ಲ ಮಾಡು ಅಂತಾರೆ. ಹ ಹಾ ಹ ಮಾಡಣ ಮಾಡೋಣ ಇನ್ನ ಟೈಮ್ ಇದೆ ಅಲ್ವಾ ಮಾಡೋಣ ಯಾವ್ಗಾದ್ರು
ಹ್ಮ
ಹ್ಮ
ಹ್ಮ
ಮತ್ತೆ
ಹೇಳ್ಬೇಕು
ಊಟ ಏನ್ ತಿಂದ್ರಿ
ನಾನ್ ಚಪಾತಿ ತಿಂದೆ ನೀವು
ನಾನು ದೋಸಾ ತಿಂದೆ.
ಅದೇ ನೀವು ಅಸ್ಟಲಲ್ ಇದಿದ್ದೀರಾ.
ಇಲ್ಲ ನನ್ ಮನೆ ಮನೆಯಲ್ಲೇ ಇದ್ದೀನಿ
ಹ್ಮ್ ಅಪ್ ಅಂಡ್ ಡೌನ್ ಮಾಡ್ಕೊತೀರಾ
ಹ್ಮ್
ಕಾಲೇಜಿಂದ ಮನಯಾಗ ಅಪ್ ಅಂಡ್ ಡೌನ್ ಮಾಡ್ಕೊತೀರಾ ಅಂದೆ
ಹಾ ಹೌದು ಅಪ್ ಅಂಡ್ ಡೌನ್ ಅಂದ್ರೆ ಫಸ್ಟ್ ಪಿ ಜಿ ಅಲ್ಲಿದ್ದೆ ಆಮೇಲೆ ಫ್ಯಾಮಿಲಿ ಎಲ್ಲಾ ಹೀಗೆ ಶಿಫ್ಟ್ ಆದ್ರಿ ಈಗಿ ಕಷ್ಟ ಆಗ್ತಿದೆ ಅಂತ
ಹೌದಾ ನಿಮ್ಗೋಸ್ಕರ ಅವರೆಲ್ಲಾ ಶಿಫ್ಟ್ ಆದ್ರ
ಹ್ಮ್ ಹೌದು ಅಂದ್ರೆ ನಾವು ಅ ಇಲ್ಲೇ ಅಲ್ವಾ ಇರೋದು ಗ ನೋಡಲ್ಲಿ
ಹಾ
ಅದಕ್ಕೆ ಅವರುನು ಇಲ್ಲಿ ಬ್ಯಾಂಗ್ಳೂರ್ಗೆ ಶಿಫ್ಟ ಆದದು ನಾ ನಮ್ ನಮ್ ಕಾಲೇಜ್ ಇರೋ ಬ್ಯಾಂಗ್ಳೂರ್ ಅದಕ್ಕೆ ಶಿಫ್ಟ್ ಆಗಿದ್ದಾರೆ ಇನ್ನೊಂದು ಅದು ಒಂದ್ ವರ್ಷ ಅಷ್ಟೇ ನಮಗೆ ಮುಗಿಯುತ್ತೆ ಹ್ಮ್ ಅದಾದ್ಮೇಲೆ ಹೋಗೋದಷ್ಟೇ ಅಲ್ಗೆ
ಹ್ಮ್
ಹ್ಮ್
ಎತ್ತದಿನೈದು
ಹ್ಮ್
ಹೇಳ್ಬೇಕು ನೀವ
ಹ್ಮ ಇಲ್ವಾ ನಾಳೆ ಇಲ್ವಾ ಕಾಲೇಜು ಹಲೋ ಹಲೋ
ಹಲೋ
ಕಾಲೇಜು
ಅಡಾಯ ಇದೆ ಇವತ್ತು ಹಾಲಿಡೇ ಇತ್ತು ಗೌರ್ಮೆಂಟ್ ಹಾಲಿಡೇ
ಹ್ಮ್ ಗೊತ್ತು ಈಗ ಟ ಹಬ್ಬ ಆಯ್ತಾ ಎಲ್ಲ
ಹ್ಮ್
ಹ್ಮ್ ಮತ್ತೆ ನಿಮ್ಮನೆಯಲ್ಲಿ ಮಾಡ್ತಾರ ಈ ಹಬ್ಬ ಎಲ್ಲಾ
ಹ್ಮ ಇಲ್ಲಾ ಯಂದ
ಹ್ಮ್
ಇಲ್ಲ ಅವ ಮಾಡಲ್ಲ
ಹ್ಮ್
ನಿಮ್ಗೆ ಯಾವ ಹಬ್ಬ ಇಷ್ಟ
ನನ್ಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ ನಗೆ
ಹಾ ನಮ್ ಗಣೇಶ ಹಬ್ಬಾ ಇಷ್ಟ
ಹ್ಮ್ ನಮ್ಗೆ ಗಣೇಶ ಹಬ್ಬನೂ ಇಷ್ಟ ಆಗುತ್ತೆ ಅಂದ್ರೆ ಗಣೇಶಗಿಂತೂ ಜಾಸ್ತಿ ದೀಪಾವಳಿ
ಅಂದ್ರೆ ನಿಮ ಗಣೇಶ ಅಂದ್ರೆ ನಿಮ್ ಮನೆ ನಿಮ್ ಮನೆ ಹತ್ರ ಇಡ್ತೀರಾ
ನಮ್ಮ್ ಮನೆ ಹತ್ರ ಇದಲ್ಲ ಆದ್ರೆ ನಮ್ಮ್ ಮನೆ ರೋಡ್ಲ್ಲಿ ಇರ್ತಾರೆ ನಾವು ಪೂಜೆ ಮಾಡ್ಕೊಂಡೆಲ್ಲ ಬರ್ತೀವಿ ಎಲ್ಲಾ ಎಲ್ಲಾ ಗಣೇಶನುೂ ಹೋಗಿ ನೋಡ್ಕೊಂಡ್ ಬರ್ತಿೀವಿ ಒಂದ್ ಇಪ್ಪತ್ತೊಂದ್ ಗಣೇಶ ನೋಡ್ಬೇಕು ಅನ್ಕೊಂತೀವಿ ಅಂದಕೊಂಡು ಎಲ್ಲಾ ನೋಡ್ಕೊಂಡು ಬರ್ತೀವಿ ಎಲ್ಲಾ ಎಲ್ಲಾ ಹತ್ರನು ಚೆನ್ನಾಗಿರುತ್ತೆ ಒಂಥರ ಮತ್ತೆ ಪ್ರಸಾದ ಎಲ್ಲ ಕೊಡ್ತಾರಲ್
ಹ್ಮ್ ನಾವು ಮನೆ ಹತ್ರ ಇಡಿದೀವಿ ನಾವು ಗಣೇಶ್ ಎಲ್ಲಾರು ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮನ್ನ ಫ್ರೆಂಡ್ಸು ನನ್ ಫ್ರೆಂಡ್ಸ್ ದೊಡ್ಡದು ಗಣೇಶ ಇಟ್ಟು ಮೂರ್ ದಿನ ಡ್ಯಾನ್ಸ್ ಮಾಡಿ
ಹ್ಮ್
ಆಮೇಲೆ ಬಿಡ್ತೀವಿ.
ಹ್ಮ ನನ್ನ್ ಫ್ರೆಂಡ್ಸು ಇಡ್ತಾರೆ ಅಲ್ಲಿ ನಾನ್ ನಾವು ಹೋಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತೀವಿ. ಚೆನ್ನಾಗಿರುತ್ ಒಂತರಾ ಗಣೇಶ ಹಬ್ಬ ಮತ್ತೆ ಅ ಗಣೇಶ ವಿಚ್ ವಿಸರ್ಜನೆ ಮಾಡ್. ಮಾಡ್ತಾರಲ್ವಾ ಅವಾಗ ಸ್ವಲ್ಪ ಬೇಜಾರ್ ಆಗತ್ತೆ ನಾವ್ ಮತ್ತೆ ಒಂದ್ ವರ್ಷ ಕಾಯ್ಬೇಕಲ್ವಾ. ತ. ಆದ್ರೆ ದೀಪಾವಳಿನೂ ತುಂಬಾ ಚೆನ್ನಾಗಿರುತ್ತಲ್ವಾ ಅದಾದ್ಮೇಲ್ ಬರದು. ಹಾ ಇನ್ ಅದಿಕ್ಕೆ ಕಾಯ್ಬೇಕು.
ಮಟ್ಟೆ ಅದೇ ದೀಪಾವಳಿ ಅಂದ್ರೆ ಫುಲ್ ಪಟಾಕಿ ಎಲ್ಲ ಹೊಓಡಿತೀರಾ
ಹಾ ತುಂಬಾ ಜೋರಾಗಿ ಮಾಡ್ತಾರೆ ನಮ್ಮ್ ಮನೆಯಲ್ಲಿ ದೀಪಾಗ ಅಂದ್ರೆ ದೀಪಾವಳಿಗೆ ಕಜ್ಜಾಯ ಎಲ್ಲಾ ಮಾಡ್ತಾರಲ್ವಾ ತುಂಬಾ ನಂಗೆ ಕಜ್ಜಾಯ ಸ್ವಲ್ಪ ಇಷ್ಟ ಆಗತ್ತೆ
ಹ್ಮ್
ಹ್ ಮತ್ತೆ ನಿ ನಿಮ್ಮ ಮನೇಲಿ ಮಾಡ್ತಾರಾ
ಹ್ಮ್ ಮಾಡ್ತಾರ
ಹ್ಮ್ ನೀವು ಪೂಜೆ ಎಲ್ಲ ಮಾಡ್ತೀರಾ ನಿಮ್ಗೆ ಇಷ್ಟ ಆಗತ್ತ ಪೂೆ ಹ್ಮ
ನಂಗೆ ಜಾಸ್ತಿ ಇಷ್ಟ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದೆ ಹ್ಮ
ಮತ್ತೆ ದೇವಸ್ಥಾನಕ್ಕೆ ಹೋಗ್ತಿರ್ತೀರಾ
ಹಾ ಹೋಗ್ತಿರ್ತೀನಿ
ಹ್ಮ್
ಸ್ಯಾಟರ್ಡೆ ಸ್ಯಾಟರ್ಡೆ ಯಾವಾಗ್ಲು ಹೋಗ್ತಿತ್ತು
ಹ್ಮ್ ನಾನು ಅಷ್ಟೇ ಸಾಟರ್ಡೆ ಶನಿವಾರ ಹೋಗ್ತಿರ್ತೀನಿ ಗಣೇಶ್ ಪೂ
ಆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲಾ ಹೋಗ್ತಇರ್ತೀವಿ ಮತ್ತೆ ನಾವು ಗುರುವಾರ ಬಂದ್ರೆ ಸಾಯಿಬಾಬಾ ರಾಯರು ಟೆಂಪಲ್ ಹೋಗ್ತಿರ್ತೀನಿ
ಹ್ಮ
ಹ್ಮ್
ಮತ್ತೆನ್ ಸಮಾಚಾರ
ಎಲ್ಲಿ
ಇಂಗೆ ಫ್ರೀ ಇದ್ದವಾಗ ಕಾಲ್ ಮಾಡ್ತಾ ಇರ್ರಿ
ಹಲೋ ಸರಿ ಈ ತರಾನೇ ನಿಮ್ಗೆ ಫ್ರೀ ಆದಾಗ ಕಾಲ್ ಮಾಡ್ತಾಇರ್ತೀವಿ
ಹಾ ಸರಿ ಮಾಡ್ತೀರ್ಥಿವಿ ಧನ್ಯವಾದಗಳು
ಹಾ ಸರಿ ಆಯ್ತು ಧನ್ಯವಾದಗಳು